ಹಾ
ಹಲೋ
ಹ ಹಾ ಕಳ್ಸ
ಹನ್ ಯಾಕ ವಾಯ್ಸ್ ಕಟ್ಟಕ ನೋಡಿಬ್ರ
ಕೇಳಿಸತಿದ್ದೇನೆ ಇವಾಗ ಕೇಳಿಸಿದ್ದೆ ನಾ
ಹಾ ಬರು ಕೇಳಿಸಿದೆ
ಏನು ಮಾಡ್ತಿಲ್ಲ ಬ್ರೋ ನೀವೇ ಮಾಡ್ತಿದ್ರಿ
ಮಾರದೆ
ಕಟ್ಟಾಕಿದ ಬರು ಕೇಳಸ್ತಿಲ್ಲ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಬಿಡ್ತಿದೆ ಸ್ವಲ್ಪ ಮಾತ್ ಜೋರ ಮಾತಾಡು
ಹಾ ಇವಾಗಣ್ಣ ಕೇಳ್ಸ್ಯಾ
ಹ್ಮ ಇಲ್ಲ ಇಲ್ಲ ಬ್ರರು ಕರೆಕ್ಟಾಗಿ ಕೇಳಿಸತಿಲ್ಲ ಇವಾಗ ಒಂದ್ ಸ್ವಲ್ಪ ಕರೆಕ್ಟಾಗಿ ಮಾತಾಡು
ಇವಾಗ ಕೆೇಳಸಿದನಾ
ಹಾ ಕೇಳಿಸಿದೆ
ಹ್ಮ ಅ ಸ ಹ ಹ
ಹ್ಮ ಜಬ ಕಗತ ಇಡ್ಗ ಮ ಮಾತಾಡು ಹಲೋ
ಹಾ ಇವಾಗನ ಕೇಳಸಿದ್ಯಾ
ಹ್ಮ್ ಇವಾಗ ಕೇಳಿಸಿದೆ
ಹ
ಏಂ ಮಾಡ್ತಿದೀರಬ್ರು
ಹ ಊಟ ಆಯ್ತು
ಹ್ಮ
ಆಚೆಡೆ ಹಂಗೆ ಆಚೆಗಡೆ ಓಡಾಡ್ತಾರ ನಿಮ್ ಮಿಸ್ಕಲ್ ಬ ಲ ಆಿಕ ಮಾಡುದು
್ಮ ಏನ್ ಮಾಡ್ತಿದಾರಬ್ರು
ಲ್ಲ ಊಟ ಆಯ್ತು ಇವಾಗಳೆ ಓಡಾಡ್ತಾ ಇದ್ದೀನಿ ನೀವ ಮತ್ರಿದತ
ಊಟ ಐತರು ಅನ್ನಸಾರು
ಎಲ್ಲಿದೀರಣ ಈಗ
ಇವಾಗ ಅಷ್ಟಲಿಗರು
ಹ್ಮ್ ಏನ್ ಮಾಡ್ತಿದಿರಣ
ದೇರ ನಾವು ಸುಮ್ಮ ಓಡಾಡ್ತಿದೀವಿ ಊಟ ಆಯ್ತಲ್ಲ ನಾ ಸ್ವಲ್ಪ ವಾಕಿಂಗ್ ಮಾಡ್ತಿದೀವಿ
ಹ ಮತ್ತೆ ನೀವು ಎಸ್ ಎಲ್ ಸಿ ಆದ್ಮೇಲೆ ಯಾವ್ದಣಥ ಮಾಡಿದಿ ನೀವು ಪ ಯು ಅಲ್ಲಿ
ಹ ನಾನು ಡಿಪ್ಲೊಮಾ ಮಾಡಿದ್ದು
ಡಿಪ್ಲೊಮ ಯಾವವುದಣ ಕರ್ಸು
ಡಿಪ್ಲೋಮಾ ಎಲೆಕ್ಟ್ರಿಕಲ್ಲ
ಹಾ ಹಾ
ಯ
ಎಲೆಕ್ಟ್ರಿಕಲ್
ಹ್ಮ್
ಇವಾಗ ಏನ್ ಮಾಡ್ತೀರಾ ನೀವು
ಇವಾಗ ಇಂಜಿನಿಯರಿಂಗು
ಅ ಅದೇ ನಂದುು ಗ ಎಸ್ ಎ ಮುಗಿತಾರಾ ಅಂತ ಕೇಣ ಅಂತ ಫೋನ್ ಮಾಡಿದ್ದೆ
ತಿಂತವು ಹೇಳ್ತಿದ್ರು ಬ್ರರು ಮನಲ ಹೇಳ್ತಿದ್ರು ಚೆನ್ನಾಗ ಇದಾ ಮಾರ್ಕ್ಸ್ ಅಂತ ಹೇಳ್ತರು ತಿರುವವಿ ಮನೆಯರು ಎಷ್ಟ ಬನ್ನಿತ್ತು ಮಾರ್ಕ್ಸು
ತ್ರ ಫ್ಟಿನ ಫೈವ್ ಸವೆಟಿನ ಬಂದಿದ್ದ
ಹ ನೈಂಟಿ ಪರ್ಸೆಂಟ್ ಇದಾ
ಹಾ
ಹ್ಮ ಚೆನ್ನಾಗೆ ತೆಗ್ದಿದ್ರಲ್ಲ ಬ್ರ ಈ ಮನೆಯರೇಏನ್ ಹೇಳ್ತವ್ರೆ
ಮನೆಯವ್ರ ಸೈನ್ಸ್ ತಗೋಂತ ಹೇಳ್ತವ್ರೆ ಅದಕ್ಕೆ ನೀವ ಇ ಮಾಡ್ತಿದ್ರಲ್ವಾ ನಿಮ್ಮ ನಿಮ್ದೊಂದು ಮಾತ ಕೇಳೋಣ ಅಂತ ಫೋನ್ ಮಾಡಿದೆ
ನಾನು ಇಂಜಿನಿಯರಿಂಗ್ ನ ಸಿಕ್ಸ್ ಮಂತ್ಸ್ ಒಬ್ರ ಮುಗಿಯುತ್ತೆ ಅಂದ್ರೆ ನೀ ಅಂದ್ರೆ ಸೈನ್ಸ್ ಮಾಡ ಅಂತರ ಮನೇೆಯಲ್ಲಿ
ಹ್ಮ್ ಮನಸಿಸ್ತಗ ಅಂತ ಹೇಳ್ತಾವ್ರೆ
ಡಿಪ್ಲೋಮಾನು ಚೆನ್ನಾಗಿದೆ ಬ್ರೋ ನೀನ್ ಅಂದ್ರೆ ಬ್ರೋ ನೀನ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂದಕೊಂಡಿದೀರ ಮುಂದೆ ಅಂತ ಇಲ್ಲ ಏನ ಬಿ ಸಿ ಎ ಮಾಡ್ಬೇಕಾ ನೀವನ್ ಏನ್ ಮಾಡ್ಬೇಕು ಅಂತ ಅಂದಕೊಂಡಿದ್ರ ಇಂಜಿನಿಯರಿಂಗ್ ಅಂದ್ರೆ ನಾನು ನಿಮ ಹೇಳ್ತೀನಿ ಅಂದ್ರೆ ನೀನ್ ಡಿಪ್ಲೊಮಾ ತೊಗೋಬಹದು ನೀ ನೋ ಒಳ್ಳೆ ಆಪ್ಷನ್
ಹ ಹಾ ಡಿಪ್ಲೋಮಾದದಲ್ಲಿ ಯಾವ್ದ ಅಂದ್ರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಅಂತ ಇದಾವಲ್ಲ ಅದ್ರಲ್ಲಿ ಯಾವ್ದ್ ತಗೊಂಡ್ರೆ ಬೆಸ್ಟು
ಅಂದ್ರೆ ಬ್ರೋ ಅದು ನೋಡ್ಕೋಣೋಣ ನೀನ್ ನೀನ್ ಅಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕು ಅ ನಮ್ಮ ಮೈಂಡ್ ಸೆಟ್ ಇದೆಯಾ ಇಲ್ಲಾಂದ್ರೆ ನಿನಗೆ ಈ ಡಿಪ್ಲೊಮಾ ಮಾಡ್ಕೊಂಡ್ ಕೆಲ್ಸಕ್ ಹೋಗೋಣ ಇಲ್ಲಾಂದ್ರೆ ಸೈನ್ಸ್ ಮಾಡಿದ್ಮೇಲೆ ಸೈನ್ಸ್ ಅಭ್ಯಾಸಿ ಮ ಸೈನ್ಸ್ ತಗೊಂಡ್ವ್ರ ಅಂದ್ರೆ
ಹಾ
ಏನ ಈ ಮುಂದೆ ಇಂಜಿನಿಯರಿಂಗ್ ಮಾಡುವ ಅಂತಾನೆ ಹೇಳಿರ್ತಾರೆ ಮನೆಯಲ್ಲಿ
ಹ್ಮ್ ಅದನ್ನೇ ಅವ್ರು ಹೇಳದು ಅದನ್ನೇ ಸೈನ್ಸ್ ಮಾಡಬಿಟ್ಟು ಮಾಡು ಅಂತ ಅವ್ರು ಹೇಳ್ತವಾರೆ
ಹ ಬ್ರೋ ಏನ್ ಗೊತ್ತಾ ಸೈನ್ಸ್ ತಗೋತಿಯಾ ಅನ್ಕೊ ನೀನು
ಹ್ಮ್
ಅಂದ್ರಲ್ಲಿ ಅದ್ರಲ್ಲಿ ಚೆನ್ನಾಗ್ ಮಾರ್ಕ್ಸ್ ಸ್ಕೋವರ್ ಮಾಡ್ಬೇಕು ಅಂದ್ರೆ ಅ ಅದ್ರಲ್ಲಿ ಕೆಲ್ಸ ಸಿಗುತ್ತೆ ಸಿಗಲ್ಲ ಡೌಟು
ಹಾ
ಸೈಮ್ ಆದ ಇಂಜಿನಿಯಂಗಗೆ ಹೋಗಬೇಕ ನೀವು
ಹ್ಮ್
ಸರಿನಾ ಇವಾಗ ನೀನ್ ಅದ್ರಲ್ಲಿ ಸಿ ಇ ಟಿ ನೀಟು ಜೈ ಇ ಎಂತ ಬರುತ್ತೆ
ಹ್ಮ್
ನೀನು ಈಗ ನೀನು ಸೈನ್ಸ್ ತಗೋತಿ ಅನ್ಕೊಂಡ್ರೆ ಪಿ ಸಿ ಏಮ್ ಬಿ ಪಿ ಸಿ ಏಮ್ ಸಿ ಅಂತ ಬರುತ್ತೆ ಬಯಾಲಜಿರ ಸೈನ್ಸು ಸರಿನಾ ಈ ಬಯಾಲಜಿ ತಗೊಂಡ್ರೆ ನೀವು ನೀಟ್ ಎಕ್ಸಾಮ್ ಎಲ್ಲ ಬರಿಬೋುದು
ಹಾ ಹಾ
ಹಾ ಸರಿನಾ ಸಿ ಪಿ ಸಿ ಎಂ ಸಿ ತಂಡ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ವಾ ಬರೀನ್ ಇಂಜಿನಿಯರಿಂಗ್ ಫೀಲ್ಡ ಗೆ ಹೋಗ್ಬೇಕು ಪಿ ಸಿ ಎಂ ಬಿ ಇರುತ್ತಲಾ ಇದ್ರಲ್ಲಿ ನೀನು ನೀಟ ಅಪ್ಲೈ ಮಾಡ್ಕೊಂಡು ಎಕ್ಸಾಮ್ ಎಲ್ಲಾ ಸ್ಕೋರ್ ಮಾಡಿ ಬರಿಬಹುದು
ಅದೇ ನಾನ ಹೆಂಗೆ ಅಂದ್ರು ನಾನು ಇದರ ಸಿಇಟಿ ನೀಟ ಎಲ್ಲಾ ಬರಿಲೇಬೇಕು
ವಯಸ್ ಕಟ್ಟ ಆಗ್ತೀತೆ ನೋಡೂ ಬ್ರೋ
ಅದೇ ನನ್ ಇದಲ್ಲಿ ಅಂದ್ರೆ ಸೈನ್ ತಗೊಂಡು ಇದ್ ಮಾಡಬಹುದು ಇಂಜಿನಿಯರ್ ಮಾಡಹುದು ಇಂಜಿನಿಯಂಗ ಮಾಡಬಹುದು ಅದ ಸಿಇಟಿ ನೀಟ್ ಅವೆಲ್ಲಾ ಬರೀಲೇಬೇಕು ತಾನ ಹೆಂಗೆ ಅಂದ್ರುನು
ಹ್ಮ್ ಬ್ರೋ ಈಗ ನೀನು ಈಗ ಮುಂದೆ ನೀನು ಸೈನ್ಸ್ ತಗಂಡ್ರು ಭಾಳ ಆಪರ್ಚುನಿಟಿ ಇದೆ ನಿನು ಮನೇಲಿ ನೈಂಟಿ ಪರ್ಸೆಂಟ್ ಬಂದಿದಿಯ ಅಂತಿದಿಯಾ
ಹಾ
ಮುಂದೆ ಜನ ಹೋದ್ರೆ ನಿಂಗೆ ಒಳ್ಳೆ ಸ್ಕೋರು ಆಗ್ಬೋದು
ನಿಮ ಮನೇಲಿ ನೋಡಿದ್ರೆ ಸೈನ್ಸ್ ತಗೋ ಚೆನ್ನಾಗಿರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ
ಬ್ರೋ ಈಗ ಮುಂದೆ ಸೈನ್ಸ್ ತಗೋತಿ ಅನ್ಕೊ ಜೆಇಇ ಮುಂದೆ ತುಂಬ ಎಕ್ಸಾಮಗಳು ಬರುತ್ತೆ ಕಾಮಿಡ್ ಕೆ ಪೆಸೆಟು ತುಂಬಾ ಎಕ್ಸಾಮ್ಸ್ ಇದೆ ಸರಿನಾ ಆಮೇಲೆ ಅದು ಚೆನ್ನಾಗ ಹೋಯ್ತು ನ್ ಸೈನ್ಸ್ ತಗೊಂಡು ಆಮೇಲೆ ಪಿ ಸ್ಕೋರ್ ಮಾಡ್ಕೊಂಡು ನ್ ಕಾಂಪಿಟೇ ಇಬ್ಬರ ಮುಂದೆ ಇಬ್ಬರ ಅಪ್ಗ್ರೇಡಿಂಗ್ ಎಕ್ಸಾಮ್ಸ್ಗಳು ಚೆನ್ನಾಗಿ ಸ್ ಪ್ರಿಪೇರ್ ಆಗ್ಬಹುದು
ಹಾ
ಟು ಇ ಅಂದ್ರೆ ಇರುತ್ತಲ್ಲಾ ಟೈಮಿಂಗ್ಸು ಆ ಟೈಮ್ ಪ್ರಿಪೇರ್ ಚೆನ್ನಾಗ ಆಗ್ ಬಹದು ನೀನ್ ಅದಾದ್ಮೇಲೆ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂತೀದಿಯಾ ತಾನೆ
ಹಾ ಹ್ಮ
ಹ್ಮ ಆ ಟೈಮ್ ಅಲ್ಲಿ ಅಂದ್ರೆ ನಿನ್ ಸೈನ್ಸು ಬೆಟ್ರೆ ಬರು ಬೈ ಸೈನ್ಸು ಬಾಳ ಚೆನ್ನಾಗಿದೆ
ಹಾ
ಆದರೆ ನೀನು ಇಂಜಿನಿಯರಿಂಗ್ ಮುಂದೆ ಮಾಡ್ತಿಲ್ಲ ಇಂಜಿನಿಯರಿಂಗೂ
ಹಾ
ಆ ಟೈಮ್ ಅಲ್ಲಿ ಸ್ಕಿಲ್ಸ್ ಮೆನ್ ಅಂದ್ರೆ ಬಾಳ ಇದಾಗುತ್ತೆ
ಹ್ಮ್ ಅಲ್ಲಿ ಎಲ್ಪ ಅಂತ್ದುಿಲ್ಲ
ಇವ ನೀನ್ ಡಿಪ್ಲೊಮ ಮಾಡ ಅಕೋ
ಹ್ಮ್
ಡಿಪ್ಲೊಮ ಮಾಡಿದ್ರು ಅದ್ರಿಂದ ಯೂಸ್ ಏನಂದ್ರೆ ನೀನಂದ್ರೆ ಈಗ ಮೆಕಾನಿಕಲ್ ತಗೋತಯ ಇಲ್ಲಾಂದರೆ ಎಲೆಕ್ಟ್ರಿಕಲ್ ತಗೋತಯ ಎಲೆಕ್ಟ್ರಿಕಲ್ಲೇ ತೊಗೊಂಡ್ರೆ
ಹ್ಮ್
ಅದ್ರಲ್ಲಿ ಇದ ಇದಿರುತ್ತೆ ಅಂದ್ರೆ ಏನಂದ್ರೆ ಎಲೆಕ್ಟ್ರಿಕಲ್ ಬಗ್ಗೆ ನಾಲೆಡ್ಜ್ ಅಂದ್ರೆ ಪ್ರಾಕ್ಟಿಕಲ್ ಜಾಸ್ತಿ ಇರುತ್ತೆ ಸರಿ ನ ಬೇಸಿಕ್ ಬೇಸಿಕ್ ಹೇಳ್ಕೊಡ್ತಾರೆ ಅಂದ್ರೆ ಎಲೆಕ್ಟ್ರಿಲ್ ಬಗ್ ನಿನ್ ಮೋಟ್ರ ತಗೋ ಟ್ರಾನ್ಫ್ಮರ್ ತಗೋದ್ರೆ ಯಗ ವೈರಿ ಕನೆಕ್ಷನ್ ಆಮೇಲೆ ನೀನು ಡಿ ಹಾ ಈ ಈಗ ಇದು ತುಂಬಾ ಯೂಸ್ ಆಗುತ್ತೆ ಮೆಕ್ಯಾನಿಕಲ್ ತಗೊಂಡ್ರ ಅದ್ರಲ್ಲಿ ಅದು ಇರುತ್ತಲ್ಲ ನೀಗೂತಲ್ಲ
ಹ್ಮ್
ಹ್ಮ ಸಿವಿಲ್ ತಗೊಂಡ್ರರು ಇನ್ನೇನು ಅದೇ ಆರ್ಕಿಟೆಕ್ಚರ್ ಅದೇ ಇರುತ್ತಲ್ಲಾ
ಹ್ಮ್ ಹ್ಮ್
ಕನ್ಸ್ಟ್ರಕ್ಷನ್ಸ್ ಈ ತರ ಇರುತ್ತೆಲ್ಲ ಬೇಸಿಕ್ ಹೇಳ್ಕೊಡ್ತ
ಹ್ಮ
ನೀನ್ ಇಂಜಿನಿಯರಿಂಗ್ ಅಲ್ಲಿ ಸ್ಕಿಲ್ಸ್ ಮೇಲೆ ಹೋಗ್ಬೇಕು ಅಂದ್ರೆ ಡಿಪ್ಲೊಮಾ ತಗೊಂಡ್ರುಿನಗೆ ಡಿಪ್ಲೋಮಾ ಮೇಲೆ ಕೆಲ್ಸಕ್ಕೆ ಹೋಗ್ಬಹದು ನೀನು
ಹ ಹಾ
ಇಲ್ಲ ಅಂದ್ರೆ ಇಜಿನ್ ಇಂಜಿನಿಯರಿಂಗ್ ಮಾಡ್ಕೊಂಡ ಅದ್ರಲ್ಲೂ ಕೆಲ್ಸಕ್ ಹೋಗಬೋದು ನೀನ್ಂದ್ರೆ ನಿನ್ ಬಲ್ ಡಿಗ್ರಿಿನ ಆಗುತ್ತೆ ಮತ್ತೆ ಈಗ ಡಿಪ್ಲೊಮಾ ಮಾಡೋದು ನಿನ್ಗೆ ಒಳ್ಳೆ ಯೂಸ್ ಇದೆ
ಹ್ಮ್ ಹ್ಮ್
ಅಂದ್ರೆ ನಿನ್ ಸೈನ್ಸ್ ತಂಡ್ರು ಯೂ ಇದೆ ಬ್ರೋ ಸೈನ್ಸ್ ತಾಂಡ್ ಏನ್ ಯೂಸ್ ಇಲ್ಲ ಅಂತಿಲ್ಲಾ ಸೈನ್ಸ್ ತಾಂಡ್ರರು ಯೂಸ್ ಇದೆ
ಅದೇ ಏನ್ ಮಾಡೋಂತ ಗದಾಗ್ತಿರ್ಲ್ಲಾ ಅದಕ್ಕೆ ಒಂದ್ಸಲ ನಿಮ್ನು ಒಂದ್ಸಲ ಕೇಳೋಣ ಅನಂತೆಲಿ
ಹೌದಾ
ಹ್ಮ್ ನೀವು ಹದ್ನಲ್ವ ಮಾಡಿದ್ದು ಅದಕ್ಕೇ ಸ ನಿಮ್ಮ ಸ ವಿಚಾರಿಸಿದ್ರೆ ಗೊತ್ತಾಗುತ್ತೆ
ನಾನು ಡಿಪ್ಲೊಮ ಎಲೆಕ್ಟ್ರಿಕಲ್ ಬ್ರೋ
ಹ್ಮ ಹ್ಮ
ಅದ್ರಲ್ಲಿ ನಂದು ಡಿಪ್ಲೊಮಾ ಆಗಿ ಇವಾಗ ಇಂಜಿನಿಯರಿಂಗ್ ಮಾಡ್ತಿದೀನಿ
ಹ್ಮ್ ಎಷ್ಟ್ ಬಂದಿತ್ತುವ್ರ ನಿಮ್ದು ಟೆಂತ್ ಅಲ್ಲಿ ಪರ್ಸೆಂಟೇಜ್
ಟೆಂತ್ ಕಮ್ಮಿ ಬ್ರೋ ಸೆವೆಂಟಿ ತ್ರೀ ಫೋರ್ ಫಿಫ್ಟಿ ಸಿಕ್ಸ್ ಬರೀತ್ ನಂದು ಫೋರ್ ಫಿಫ್ಟಿ ಸಿಕ್ಸ್
ಹ್ಮ
ಹ್ಮಂ ಎ ಕಮ್ಮಿ ಆಂದ ಆಮೇ ಡಿಪ್ಲೋಮ ಬಂದ ಡಿಪ್ಲಮಾ ಸಿಕ್ಸ್ ಪಾಯಿಂಟ್ ಫೈವ ಸಿಿ ಬಂತ ನಂದು
ಹಾ
ಹ್ಮ ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಬಂತು ಆಮೇಲೆ ಇವಾಗ ಇಂಜಿನಿಯರಿಂಗ್ ಎಲ್ಲ ಪರವಾಗಿಲ್ಲ ಪಾಸ್ ಆಗ್ತಿದ್ವಿ ಎಲ್ಲ
ಹ್ಮ ಹಾ
ಸಿಕ್ಸ್ ಮಂಥ್ಸ್ ಬ್ರೋ ಇಂಜಿನಿಯರಿಂಗ್ ಮುಗಿದೋಗುತ್ತೆ ನಮ್ದು
ಹ್ಮ್ ಮುಗ್ಮೇಲೆ ಏನ್ ಮಾಡ್ಬೇಕು ಅಂದಕೊಂಡಿದ್ದಾರ
ಎಲ್ಲಿವ್ರ ಕೆಲ್ಸ
ಕೆಲ್ಸ ಸಿಕ್ಕುದ್ರೆ ಕೆಲ್ಸಕ್ಕೆ ಹೋಗೋದು
ಹ ಹ
ಅಂದ್ರೆ ಈಗ ಇಂಟರ್ನ್ಶಿಪ್ಗಳು ಬರುತ್ತೆ
ಹಾ
ಇಂಟರ್ನ್ಶಿಪ್ ಮಾಡ ಮಾಡಿ ಆಮೇಲೆ ಮುಂದೆ ಕೆಲ್ಸಕ್ಕೆ ಜಾಬ್ ಆಪರ್ಚುನಿಟಿ ಸಿಕ್ಕಿದ್ರ ಎಲ್ಲ ಹೋಗೋದು. ಆಮೇಲೆ ಎಲ್ಲೆಲ್ಲಿ ಎಕ್ಸಾಮ್ ಸಿಗುತ್ತ ಎಲ್ಲಿ ಬರೆಯೋದು
ಅದ ಯಾವುದರ ಯಾವುದರ ಕ್ಲಿಕ್ ಆದ್ರೆ ಆಕಡಿಂದ ಇದು ಆಗಕ್ಕೆ
ಹ್ಮ ಅದಕ್ಕೆ
ಮತ್ತೆಣ ಇಲ್ಲಿ ಸಮಾಚಾರ
ಎಲ್ಲ ಹೇಳದೆಬ್ರೋ ತುಂಬಾನ ಮಾಡ್ಬಿಟ್ಟಿದ ಅವನಿಗೆ ಕೇಳ್ದ
ಇವಾಗ ಇದ ಆಯ್ತಲ್ಲ ಏನ್ ಮಾಡಿದ್ರೆ ಏನ್ ತಗೊಂಡ್ರೆ ಹೆಂಗಿರುತ್ತೆ ಅಂತ ಗೊತ್ತಿರ್ಲಲ್ವಾ ಅದಕ್ಕೆ ನಿಮತ್ತರ ಕೇಳಣ ಅಂತ ಹಹ
ವಾಯ್ಸ್ ಅಪ್ಸನ್ ಡೋಸ್ ಹಾಕಿದ ನೋಡ್ಕೊಬರು
ಇವಾಗ ಆದ್ರೂನು ಕೇಳಸಿದ್ಯಾ
ಹಾ ಇವಾಗ ಕೇಳಿಸಿದೆ
ಅಮ್ಮ ಬಿಟ್ಟಿ ಇದ ಮಾಡಿದಾಗ ಅದಕ್ಕೆ ಒಂದ್ಸಲ ನಿಮ್ದೊಂದ್ಸಲ ಕೇಳೋಣ ನಿಮಗೆ ಏನು ಅಂತ ಗೊತ್ತಾಗುತ್ತಾ ಅದಕ್ಕೆ ನಿನಗ್ ಒಂದ್ಸಲ ಫೋನ್ ಮಾಡಿದೆ.
ನೋಡ ಬ್ರೋ ನಾನ್ ಹೇಳಷ್ಟ್ ಹೇಳಿದೀನಿ ಇವಾಗ ಈ ಮನೆರದ ಕೇಳು ಮನೆಯರ್ಗ ಒಂದ ಸ್ವಲ್ಪ ನಾಲೆಜ ಇರುತ್ತೆ ನಿಮ ನಿಮ ಬ್ರೋ ಅವ್ರಗ್ ಗೊತ್ತಲ್ಲ ನಿಮ್ ಅಣ್ಣ ಅವಾರ್ಗೆಲ್ಲ ಗೊತ್ತಲ್ಲಾ.
ಹ್ಮ್ ಗೊತ್ತ ಅವರ್ಗು
ಹ್ಮ ಅವ್ರಿಗೆ ಹ್ಮ ಅವ ಒಂದ್ಸಲ ಕೇಳು ಇವಾಗ ನಾನು ನಿನ್ಗೆ ಅಷ್ಟು ಹೇಳ ಸರಿ ಇಲ್ಲ ಅನ್ಸದೆ ಇವಾಗ ನಾನ್ ಡಿಪ್ಲೋಮಾ ತಗೊಂಡ. ಒಂದ ಮನೆ ಸೈಜ ತಗೊಂಡ ಡಿಪ್ಲೊಮಾ ಅನಕಾಗಲ್ಲ ಸೈನ್ಸ ತಗೋಬೇಕು ಹ ಹ ನಾ ಇಂತ ಎಕ್ಸಾಮಗಳು ಓದ ಚೆನ್ನಾಗಿದೆ ಬ್ರೋ ಡಿಪ್ಲೊಮಾ ಚೆನ್ನಾಗಿದೆ
ಹೆ ಬ್ರು ಏನ್ ಮಾಡಬೇಕು ಅಂತ ಗೊತ್ತಿರ್ಲಿಲ್ಲ
ಹ್ಮ್ ಇವಾಗ ಹ ಮನೇದೊಂದ್ಸಲಿ ಕೇಳುವ ಈ ಈ ಟೈಮ್ ಫ್ರೀ ಇರುತ್ತ ಲ ಈ ಕಂಪ್ಯೂಟರ್ ಕೋಚಿಂಗ್ ಹೋಗ್ತಿಯಾ ನೋಡು ಅಲ್ಲಿ ಊರ ಹತ್ರ ಇದೆ
ಕಂಪ್ಯೂಟರ್ ಸೈನ್ಸ್
ಹಾ ಮಂತಿಗೆಯತು ಕೊಡ್ಬೇಕ ಅನ್ಸುತ್ತೆ ಸಿ ಏಟ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕೊಡ್ಬೇಕು ಅನ್ಸುತ್ತೆ
ಸರಿ ಅಣ್ಣ ನನ್ ಕೇಳ್ಬಿಟ್ಟು ನನ್ ಮನೇಲಿ ಮಾತಾಡಿ ನಾನು ಅದೇನ್ ನ
ಇಲ್ಲ ಇಲ್ಲ ನಾನು ವಾಟ್ಸಪ್ ಅಲ್ಲಿ ನಂಬರ್ ಕಳಸೀನಿ
ಹ
ಸರಿನಾ
ಹ್ಮ ಸರಿ ಕಳಿಸಿ
ಮತ್ತೆ ಬ್ರು
ಇನ್ನಲ್ಲಣ
ಏ ಮನೆ ಕಡ್ಲೆ ಚೆನ್ನಾಗಿದರ
ಹ್ಮ್ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ಮ ಮನೇಲೆ ನು
ಮತ್ತೇನ ಬ್ರು
ಹ್ಮ ಏನ ಇಲ್ಲಣ ಬೆಳಿಗೆ ಅಣ್ಣ ಕಾಲೇಜು
ಕಾಲೇಜು ಹೋಗಿದ್ದೆಬ್ರು ಒ ಸ್ವಲ್ಪ ಬೇರೆ ಕಾಲ್ ಬರ್ತಿದ್ದೆ ಮಾಡ್ತೀನಿ.
ಹ್ಮ್ ಸರಿ